ಹಲೋ
ಹಾ ಹಲೋ
ಕೇಳ್ಸೈತಬ್ರ
ಬ್ರೋ ಕರೆಕ್ಟಾಗಿ ಕೇಳಿಸ್ತಿಲ್ಲ ಬ್ರೋ ವಾಯ್ಸ ವಾಯ್ಸ್ ಬ್ರೇಕ್ ಆಗ್ತ
ಕೇಳಸ್ತಿಲ್ವೊಬ್ರ ಇವಾಗ ಇವಾಗ ಕೇಳಿಸತಯ್ತಾ ಏನ್ ಮಾಡ್ತಿದಿಬ್ರೋ ಊಟ ಆಯ್ತಾ
ಹ ಬ್ರೋ ಏನಿಲ್ಲ ಬ್ರೋ ಈ ಮಲ್ಕೊಂಡಿದ್ವಿ ಅಂಗಯ
ಹ ಹಾ ಹ ನಂದು ಆಯ್ತುಬ್ರ ಊಟ ಎಲ್ಲಾ ಆಯ್ತು ಕೂತಿದ್ದೆ ಹಂಗೆ ಸುಮ್ನೆ ಸುಮಾರು ದಿನ ಆಗಿತ್ತಲ್ಲಾ ಕಾಲ್ ಮಾಡಿ ಅದಕ್ಕೆ ಮಾತಾಡೋಣ ಅಂತ ಕಾಲ್ ಮಾಡ್ದ
ಹಾ ಅವ್ರ ಮತ್ತೆ ಏನ್ ಸಮಾಚಾರ
ಏನಿಲ್ಲ ಬ್ರೋ ಹೇಳ್ಬೇಕು ಬ್ರೋ ನೀವು
ಹೌದ ಅವರು
ಹ ಯಾಕ್ರರು ಇಷ್ಟ್ ದಿನ ದಿಂದ ಕಾಲ್ ಮಾಡಲಿಲ್ಲ ಇವಾಗ ನೆನ್ಪ ಆಯ್ತಾ
ಆ ಹ ಬ್ರೋ ಹಂಗೆ ನೆನಪಾದ್ರಲ್ಲ ಕಾಲ್ ಮಾಡ್ತ ಬ್ರರು
ಹ ನಾನು ಸುಮಾರು ದಿನ ದಿನ ಅನ್ಕ ಕಾಲ್ ಮಾಡ್ಬೇಕಿತ್ತು ಸುಮಾರು ದಿನ ಆಯ್ತಲ್ಲ ಇವ್ರ ಕಾಲ್ ಮಾಡಿ ಅಂತ ನಾನು ಸ್ವಲ್ಪ ಹಂಗೆ ಮನೆ ಕಡೆ ಬ್ಯಸ ಆಗಿದ್ನಲ್ಲ ಅದಕ್ಕೆ ಕಾಲ್ ಮಾಡಕ್ ಆಗಿರ್ಲಿಲ್ಲಬ್ರು
ಹೌದಾಗ್ರ ಮತ್ತೆ ಮರ ಏನ್ ಸಮಾಚಾರ ಏನ್ ಕೆಲ್ಸ
ಅದೇಬ್ರು ಅದೇ ಮನೆ ಕಡೆ ಒಂದ ಸ್ವಲ್ಪ ಗದ್ದೆ ಕಡೆ ಭತ್ತ ಹಾಕಿದ್ವಿ ನಾಟಿ ಮಾಡೋದಿತ್ತು
ಹಾ
ಹ್ಮ್ ಅದ ಆಳ್ ಗಳು ಬರ್ತಾ ಇದ್ರು ಡೈಲಿ ಅದಕ್ಕೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಅಡ್ಗೆ ಊಟ ಮತ್ತೆ ಗದ್ದೆಯಲ್ಲಿ ನಾಟಿ ಆಗ್ತಿದ್ವಲ್ಲ ಭತ್ತ ಬೆಳಿಯಕೆ ಆದ್ರೂ ಸ್ವಲ್ಪ ಬ್ಯುಸ ಆಗಿದೆ ಒಬ್ರು ಹಂಗೆ ಅದಕ್ಕೆ ಇಷ್ಟ ದಿನ ಫೋನ್ ಮಾಡಿರ್ಲಿಲ್ಲ ನಾನು ಮೊನ್ನೆನೇನೋ ನೆನ್ಸ್ಕೊಂಡೆ ಇ ಎಷ್ಟು ದಿನ ಆಯತು ಫೋನ್ ಮಾಡಲಿಲ್ಲ ನಾನು ಮಾಡ್ಲಿಲ್ಲ ಏನ್ ಬೇಜಾರ್ ಪಟ್ಕೊಂಡ್ರ ಏನು ಅಂತ ನಂದು ಹಸ ನೀ ಹ ಇವತ್ತು ಇವಾಗ್ಲು ಈಗ ಈಗ ಜಸ್ಬ್ರು ಗದ್ದೆ ಕೆಲ್ಸ ಮುಗಸ್ಕೊಂಡ್ ಇವಾಗ ಬಂದೆ ಮನೆಗೆ ಮನೆಗ್ ಬಂದ ಕತಕ್ಷಣ ನಿಮ್ ಫೋನ್ ಬಂತೊಬ್ರು ನಾನೇನ್ ನನ್ಪ್ ಮಾಡ್ಕೊಂಡಿದ್ದ ಇವರೇ ಮಾಡದೇ ಇಲ್ಲ ಅಂದೂ ಮಾಡ್ದೆ ಬ್ರೋ
ಹಳ್ಳಿ ಅಲ್ಲ ಬ್ರೋ ಏನು ಮಾಡಂಗಿಲ್ಲ ಕೆಲ್ಸ ಇದ್ದಿದ್ದೆ
ಹಾ ಬ್ರೋ
ಆಯ್ತ ಬ್ರೋ ಹ ಬ್ರೋ ಎಲ್ಲ ಚೆನ್ನಾಗಿದ್ರ ನಿಮ ಮನೆಗೆ
ಚೆನ್ನಾಗಿದೆ
ಹಾ ಮತ್ತೆ ಮತ್ತೇ ಬ್ರೋ ಏ ಬ್ರೋ ನಾಟಿ ಮಾಡಿದ್ರ ಅಲ್ಲ ನೀವು
ಹ್ಮ್ ಒಂದ ಎರಡು ಎಕರೆಗೆ ಆಗೈತೆ ಇನ್ನೊ ಇನ್ನೊಂದುವವರೆ ಎಕರೆಗೆ ಹಂಗೆ ಪೆಂಡಿಂಗ್ ಐತೆ ಬ್ರೋ ನಾ ನಾಳೆ ನಾಳಿದ್ದ ಮಾಡ್ಬೇಕು
ಹೌದ ಬ್ರ ಅಂದ್ರೆ ಎಲ್ಲಾರೂ ನಿಮ್ ಸೈಡ್ ಬರ ಬತ್ತಾನೇ ಬಿಡಿತೀರ ಅವರು
ಹಾ ಬ್ರೋ ನಮ್ ಸೈಡ್ ಜಾಸ್ತಿ ಬತ್ತಾರ ಆಗಬೋ
ಹೌದ ಬ್ರೋ
ಹಾ ಬ್ರೋ
ಹೇಗ್ ಬ್ರ ಬೆಳೆಯೋದ್ರ ನಮ್ಸರಿ ಎಲ್ಲ ಬತಾ ಎಲ್ಲಾ ಏನು ಬೆಳೆಯಲ್ಲ ಬ್ರರು ಅದಕ್ಕೆ ಹೇಗ್ ಮಾಡ್ತಾರಬ್ರು
ಅದೇ ಬ್ರೋ ಒಂದು ಇವಾಗ ನಾಟಿ ಸೀಸನ್ ಅಂತ ಇರುತ್ತೆ ಬ್ರೋ ಇ ಇಷ್ಟ್ ತಿಂಗ್ಳಿಂದ ಇಷ್ಟ್ ತಿಂಗಗಳು ವರಿಗೆ ಅಂತ
ಹಾ
ಹ ಅವಾಗ ನಾಟಿ ಮಾಡ್ಕೊಳ್ತೀವಿ ಒಂದ ಚಿಕ್ಕ ಚಿಕ್ಕ ಗಿಡದ ತರ ಇರುತ್ತೆ ಬಾಬು ಅದನ್ನ ಮೊದ ಮದ್ಲು ನಾವು ನಾಟಿ ಅಂತ ಮಾಡ್ಕೊಂಡು ಆಮೇಲಿಂದ ಗದ್ದೆಗೆ ನೀರೆಲ್ಲ ಹಾಯಿಸಿ ನೀವು ಉಳಸಿ ಅ ಟ್ರ್ಯಾಕ್ಟ್ರಲ್ಲಿ ಆಮೇಲಿಂದ ನಾಟಿ ಹಾಕ್ತಿವಬ್ರು ಅಂದ್ರೆ ಒಂದು ಎಂಟು ಜನ ಎಂ ಆ ಳು ಒಂದ್ ಮೂರ್ನಾಾಕಕ್ ದಿನ ಗಂಟಾಳು ಕರ್ಕೊ ಬಂದು ಒಂದ್ ಸ್ವಲ್ಪ ಪೂಜೆ ಮಾಡಿ ಆಮೇಲಿಂದ ನಾಟಿ ಹಾಕ್ತಬ್ರು ಒಂದ ಮೂರ್ ದಿನ ನಾಲ್ಕಕ್ ದಿನ ಆಯ್ತದ ಬ್ರ ಒಂದ ಮೂರ್ ಐ್ತ ಬ ಆಕಷ್ಟಲ್ಲಿ
ಹ ಬ್ರಾ
ಹ ಅವಾಗ ಒಂದ್ ಮೂರ್ ದಿನ ಆಚೆ ಒಂದ್ ಮೂರ್ ದಿನ ಒಂದ್ ಎರಡ್ ಎಕರೆಗ ಹಾಕಿ ಇನ್ನೊಂದ್ ದಿನ ಇನ್ನೊಂದ್ ್ರ ಆತಿಲ್ವಾ ಅದು ಬೆಳೆದು ಅದಕ್ಕೆಲ್ಲ ನೀರ ಹಾಯಿಸಿ ಬೆಳೆದು ಅನ್ನೋ ಒಂದೊಂದು ಚೆನ್ನಾಗಿ ಬೆಳೆದ್ರೆ ಫೆಬ್ರವರಿ ಒಂದ ನಾವು ಮೂರ್ ಮೂವ ತಿಮಗೆ ಅಕ್ಕಿ ಬರುತ್ತರು ಭತ್ತ ಅಕ್ಕಿ
ಹಾ ಬಬ್ರು ವಾಯ್ಸ್ ಬ್ರೇಕ್ ಆಗ್ತಿದೆ ಬ್ರೋ
ಹ ಹಬ ಅಂದ್ರೆ ವರ್ಷ ವರ್ಷದಲ್ಲಿ ಮೂರ್ ಸತಿ ಅಲೋ ಕೇಳತ ತಿನವರ
ಬ್ರ ಈಗ ಕೇಳಸ್ತಿದೆ ಅಂಚ ವಾಯ್ಸ್ ಬ್ರೇಕ್ ಆಗ್ತಿದೆ ಬ್ರ ಹಲೋ ಹ ಬ್ರೋ ಈಗ ಕೇಳಿಸತಾ ಇ ಹೇಳಿ ಬ್ರಾ
ಹ್ರರು ಅದೇ ಅದೇ ವರ್ಷದ ಇಬ್್ರರು ಮೂರ್ ಮೂರ್ ಸರಿ ಬೆಳೆ ತೆಗತಿವರು
ಹಾ
ಅದೇ ಅದಿಕ್ಕೆಬ್ರು ಅದೇ ಚೆನ್ನಿದ್ ಮಳೆಗಿಲ್ಲ ಏನಾದ್ರರು ಚೆನ್ನಾಗ್ ಬಂದ್ರೆ ವರ್ಷ ಮೂರ್ ಸತಿ ತಗ ತಗೋತೀವಿ
ಆಬ್ರ
ಅದೇ ಬಿಸಿಲು ಜಾಸ್ತಿಿಯಾಗಿ ಮಳೆ ಇಲ್ಲ ನೀರ್ ಇಲ್ಲ ಅಂದ್ರೆ ಬ್ರರು ವರ್ಷದಲ್ಲಿ ಎಡ್ ಸತಿ ಮ್ಯಾಕ್ಸಿಮಮ್ ತೆಗಿಬಹದು ಒಬ್ರು ಅಷ್ಟೆ ಹ ಮೂರ್ ಸತಿ ಮೂರ್ ಸತಿ ಮತ್ತೇ ಚೆನ್ನಾಗ್ ಮಳೆ ಬಂದು ನೀರ್ ಗೀರೆ ಎಲ್ಲಾ ಇದ್ದು ಬಿಸ್ಲು ಬಿಸ್ ಎಲ್ಲ ಚೆನ್ನಾಗ್ ಬಂದ್ರೆ ಟೈಮ್ ಟೈಮ್ಗೆ ಏನೇನ್ ಹ್ಬೇಕ ಎಲ್ಲ ಆದ್ರೆ ಒಬ್ರು ವರ್ಷಲ್ ಮೂರ್ ಸತಿ ತೆಗಿಬಹದು ಮೂರ್ ಮೂರ್ ತಿಂಗಳಗೆ ಇಲ್ಲಾ ಅಂದ್ರೆ ನಾಲ್ಕ್ ತಿಂಗಳು ಐದ್ ತಿಂಗಳು ಆಗ್ಬಿಡುತ್ತೆ ಇಬ್್ರರು ಬರೋದು ಒ ಸ್ವಲ್ಪ ಕಷ್ಟ ಆಗುತ್ತೆಬ್ರು
ಹ್ಮ ಹೌದವರು ಅಂದ್ರೆ ಒಬ್ರು ನೆಲ ಎಲ್ಲ ಸ್ಟಾರ್ಟಿಂಗ್ ಅದು ಹೇಗಿರ್ಬೇಕು ಅದಕ್ಕೆ
ಅಂದ್ರೆ ಬ್ರೋ ಇವ ಅಂದ್ರೆ ಬ್ರೋ ಇವಾಗ ಮೊದ್ಲು ಎಲ್ಲ ಇದಾಗಬಿಟ್ಟಿರುತ್ತೆ ಒಣ್ಗಿರುತ್ತೆ ಬ್ರರು
ಹೌ್ರ
ಆ ಎಲ್ಲಾ ನಾಟಿ ಗಿಟಿ ಮಾಡಿ ಭತ್ತ ಗಿತ್ತ ಎಲ್ಲಾ ತಗೊಂಡು
ಹಾ
ಅದಾದ ಆದ್ಮೇಲೆ
ಬ್ರೋ ಬ್ಯಾಕ್ ಗ್ರೌಂಡ್ ನಾತಿ ಆಗ್ತವ್ ನೋಡಿ ಬ್ರರು
ಹೌ್ರ ಆ
ಬ್ಯಾಕ್ ಗ್ರೌಂಡ್ ನಸ್ ಬರ್ತಾ ಇದೆ
ಅಂದ್ರೆ ಇ ಬ್ರೋ ಇವಾಗ ಸ್ಟಾರ್ಟಿಂಗ್ ಎಲ್ಲಾ. ಸ್ಟಾರ್ಟಿಂಗ್ ಎಲ್ಲ ಎಲ್ಲಾ ಆ ಮುಗಿದ್ಮೇಲೆ ಬತ್ತಗೀತ ಎಲ್ಲಾ ತಗ್ದ ಆದ್ಮೇಲೆ ಬ್ರೋ.
ಅವರಾ
ಹ ಹ ಬತ್ತೆ ಎಲ್ಲ ತಗ್ಮೇಲ್ವಿಬ್ರು ಸ್ವಲ್ಪ ಕೆಳಗಡೆ ಇರ್ತವಲ್ಲ ಬೇರ್ ಗಿರನ್ನೆಲ್ಲಾ. ುಟ್ಟಾಕ್ಬಿಡ್ತವ್ರು
ಹೌರು
ಒಂದ್ ಎರಡ್ ಮೂರ್ ತಿಂ್ಗಳು ಏನು ಮಾಡಕ್ ಹೋಗಲ್ಲ ಆವಾಗೆಲ್ಲಾ ಭೂಮಿ ಎಲ್ಲಾ ಒಣಬಿಟ್ಟಿರುತ್ತೆ
ಹಾ
ಆಮೇಾಲರಿಿಂದ ನೆಕ್ಸ್ಟ್ ಅದೇ ಈಗ ನಾಟಿ ಸೀಸನ್ ಬರುತ್ತಲ್ಲ ನಾಟಿ ಹಾಕ್ಬೇಕಾದ್ರೆ ಒಂದು. ಒಂದ್ ವಾರ ಹದ್ೈದ್ ದಿವಸಿಂದ ಹಿಂದೆನನೆ ನೀರ್ ಹಾಯಸಿರ್ತಿೀವಿ. ಫುಲ್ಲು ಭೂಮಿ ನೀರ್ ಕುಡ ಹಂಗೆ ಫಿಫ್ಟೀನ್ ಡೇಸ್ ಒಣಗಿಸ್ತೀವಿ ನೀ ನೀರ್ ಹಾಕ್ಬಿಟ್ಟು ಅನಿಸ್ತೀವಿ ಭೂಮಿನ
ಹ ಬ್ರೋ
ಆಮೇದಿಂದ ಹಾ ನೆತಾರಬರು ಇಲ್ಲ ಅಂದ್ರೆ ಹ
ನೆಟ್ವರ್ಕ್ ಯಶು ಆಗ್ತದ ಬರು
ಹಾ ಇವಾಗ ಕೇಳಸ್ತೈತ ಅವರು
ಹಾ ಬ್ರೋ ಇವಾಗ ಕೇಳಿಸ್ತಾ ಇದೆ
ಅದೇ ಬರು ಅದೇ ಒಂದ ಒಂದ್ ಫಿಫ್ಟೀನ್ ಡೇಸ್ ಹಂಗ ಮಾಡ್ತವರು
ಆಬ್ರು
ಆಮೇದಿಂದ ನಾಟಿ ಹಾಕ್ತಿವರು ನೀರು ನೀರೆಲ್ಲಾ ಉಣತಿ ಆದ್ಮೇಲೆ ನಾಟಿ ಹಕಿ
ಹಾ
ನಾಟಿ ಹಾಕೋನ್ನೆಲ್ಲ ಕರ್ಕೊಂಡ ಆಳ್ುಗಳು ಸಿಕ್ಕಲ್ಲೊಬ್ರು ಇಂಥ ಟೈಮ ಅಲ್ಲಿ ಅವ್ರವ್ರಿಗೆ ಬೇರೆಯವ್ರರಿಗೆಲ್ಲ ಒಪ್ಕೊಂಡ್ಬಿಟ್ಟ. ನಾವು ಮೊದ್ಲೇ ಒಂದ ಫಿಫ್ಟ ಹ ಅ್ರ ಸೀಸನ್ ಇರುತ್ತಲ್ಲ ಅದಕ್ಕೆ ನಾವು ಮ ಮೊದ್ಲೇ ಫುಲ್ ಮೊದ್ಲೇ ಹೇಳ್ಕೊಂಡ್ಿರ್ಬೇಕು ಒಂದ್ ಹದ್ಿನೈದು ಒಂದ್ ವಾರ ಹದ್ಿನೈದು್ ದಿವಸ ಹಂಗೆ. ಅವರುಬ್ರು ಬೇರೆಯವ್ರಿಗೆ ಒಪ್ಕೊಬಿಟ್ರೆ ಕ್ರ ನಮಗೆ ಕಷ್ಟ ಆಗ್ಬಿಡುತ್ತೆ ನಮ್ಗೆ ನಾಟಿ ಅಭ್ಯಾಸ ಸಿಗಲ್ಲ ಆಮೇಲೆ. ನ ಆಮೇಲೆ ಅಪ್ಪ ಅಮ್ಮನ್ ಬೇದು ಆಗಲ್ಲ ಆಮೇಲೆ ನಾವೇ ಮಾಡಬೇಕಾಯ್ತ ಮಂದೆ ಮೂರ್ ದಿವಸ ಕೆಲ್ಸ ನಾಲ್ಕ ಐದು ದಿವಸ ಹಳ್ಕೊಬಿಡೆ್ರ ಅಲ್ಲೇ ಟಮ್ ವೇಸ್ಟ್ ಆಗ್ಬಿಡುತ್ತೆ
ಹ ಅಂದ್ರ ಒಬ್ರು ನೀರು ನೀರೆಲ್ಲ ಗದ ಎನಿ ಟೈಮ್ ಇರ್ಲೇಬೇಕಬ್ರು ಗದ.
ಹೂ ಬರು ಅದು ಒಂದ್ ಸ್ವಲ್ಪ ಭತ್ತ ಬಿಡ ಗಂಟಬ್ರು ಇರ್ಲೇಬೇಕು ನೀರ್ ಇದ್ದಂಗೆ ಇರ್ಬೇಕು ಅದೇನ್ ಕೊಳ್ತೋಗಲ್ವಲ್ಲ ಗಿಡ. ನೀ ಅದೇ ಭತ್ತ ಬಿೀಡ ಗಂಟಾನು ಇರ್ಲೇಬೇಕು ಒಬ್ರು ನೀರ್ ಇದ್ದಂಗೆ ಇರ್ಬೇಕು ನೀರೊಳಗೆ ಬೆಳೆಯೋದಲ್ವ ಅವು. ನೀರ್ ಇದ್ದಂಗೆ ಇರಬೇಕು ಒಬ್ರು ಇಲ್ಲ ಅಂದ್ರೆ ಅವು ಒಣಗ ಒಣಗೋಗ್ಬಿಡುತ್ತೆ ಬಿಸ್ಲುಗೆ.
ಹೌದೌದ
ಅದಕ್ಕೆ ನೀರ್ ಇದ್ದಾಗ ಇರ್ಬೇಕು ಮತ್ತೆ ಪಂಪ್ ಸೆಟ್ ಅಲ್ಲಿ ನೀರ್ ಮಳೆ ಬಿೀಲಿಲ್ಲ ಅಂದ್ರೆ ಪಂಪ್. ಸೆಟ್ಟಿಂದನಾರ ಅವು ನೀರು ಹೊಡಿಬೇಕು್ರಡೈಲ್ಲಿ
ಹ ಹೌದ ಅವ್ರರು ನೀವ್ ಹಂಗ ಮಾಡ್ತೀರ ಅವರು
ಇಬ್ರು ನೀರ್ ಇಲ್ಲಾಂದ್ರೆ ಪಂಪ್ ಸೈಟ್ ಇಂದ ಎತ್ಕೊಂಡು ನೀರ್ ಕೊ ನೀರ್ ಹೊಡತಿ ಇಬ್ರು ಆಮೇಲೆ ಪಾತಿ ಎಲ್ಲ ಕಟ್ಬೇಕು ಸಕತ್ ರ ಸ್ಕೊಬ್ರು ಹಾ ಬತಾವಕುದುು ನೀವಬ್್ರ ಏನ್ ಬೆಳೆಯದರು
ಬ್ರೋ ನಮ್ದು ಭತ್ತ ಎಲ್ಲ ಬೆಳಿಯಲ್ಲ ಬ್ರೋ ನಮ್ ಸೈಡ್
ಮತ್ತೆಬ್ರು
ನಮ್ ಸು ಮೆಕಜಳ ಬೆಳಿತತಾರ ಅಂದ್ರೆ ಪಾಪ್ಕರ್ ಮೆಕ್ಕೆೇಜಡ ಮೆಕ್ಕೆಜಡ ಆಮೇಲೆ ಜೋಳ
ಹಾ ಹಾ ಹಾ
ಬಿಳಿ ಜೋಳ ಆ ತರ ಬೆಳೀಿತಾರೆ ಗುರು ನಮ್
ಹ ನಾಮ್ ಸೈಡು ಬ್ರೋ ಹ ಹೂ ಬ್ರೋ ಅದೇ ಅದೇ ನಾವು ಎಷ್ಟ್ತ್ರಗ ಹಾಕಿರ್ತೀವಿ ಅದ್ಕಿಂತ ಅದೇ ಚೀಲದ ಲೆಕ್ಕೊಬ್ರು ಒಂದೊಂದ್ಸ ಸತಿ ಎರಡೆ ಎರಡೆ ಕ್ರಗ್ ಹಾಕಿದ ಒ್ ನಲ್ವತ್ ಚೀಲ ಬರುತ್ತೆ ಒಂದೊಂದ್ಸತಿ ಇವ ಚೀಲ ಬರುತ್ತೆ ಹಂಗಬ್ರು ಜಾಸ್ತಿ ಬಂದ್ರೆ ಜಾಸ್ತಿ ಬಂದ್ರೆ ಪ್ರಾಫಿಟ್ ಆಯ್ತಲ್ರು ಇಲ್ಲಾಂದ್ರೆ ಅಷ್ಟು ಕಷ್ಟೇ ಬರು ನಾರ್ಮಲ್ ಆಾಕಿ ಏನ್ ಬಂಡವಾಳ ಹಾತಿರ್ತಿೀವಿ ಅಷ್ಟ್ರ ಮೇಲೆ ಒಂದು ಹತ್ ಸಾವಿರ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಬರುತ್ತೆಬ್್ರರು ಅಷ್ಟೇ ಅಷ್ಟೊಂದ ದನ್ ಜಾಸ್ತಿ ಪ್ರಾಫಿಟ್ ಆಗಲ್ಲಬ್ರು ಅದೇ ಸಿ ಚೆನ್ನಾಗಿ ಏನ ನೀರು ಗೀರು ಎಲ್ಲಾ ಹಾಕುದ್ರೆ ಬರುತ್
ಹೌದ ಅವ್ರಾ
ಹ್ರ ಬರುತಂಗ ಇಲ್ಲಾಂದ್ರೆ ಜಾಸ್ತಿ ನೀರ್ ಜಾಸ್ತಿ ನೀರಾಕೂರು ಒಂದೊಂದ್ಸರ್ತಿ ಫಲ ಉಡಲ್ಲ ಕಡಿಮೆ ಕೂರು ಒಂದಸತಿ ಬಿಡಲ್ಲ ನಮ್ಗೆಬ್ರು ಹಾಗೆ
ಹಾ ಹಾ ಹಾ
ಇನ್ನೆನು ಸಮಾಚಾರ
ಏನಿಲ್ಲ ಬ್ರೋ ಹೇಳ್ಬೇಕು ಲಾಸ್ಟ್ ಟೈಮ್ ಎಷ್ಟಾಗಿತ್ತು ಬರೋ ಗೊತ್ತಾ
ಲಾಸ್ಟ್ ಟೈಮ್ು ಒಂದು ಐವತ್ ಮೂಟೆ ಆಗಿತ್ತುಬ್ರು ಲಾಸ್ಟ್ ಟೈಮ್ ಪರವಾಗಿಲ್ಲ ಲಾಭ ಎಲ್ಲ ಬಂದಿತ್ತು ಖರ್ಚಲ್ಲ್ದ ಒಂದು ಐವತ್ ಅರವತ್ ಸಾವಿರ ಮಿಕ್ಕಿತ್ತುಬ್ರು
ಒಂದ್ ಚೀಲಕ್ಕೆ ಎಷ್ಟು ಬರ ಪ್ರೈಸ್
ಅಂದ್ರೆ ಕುಂಟಲುಬ್ ಲ ಒಂದು ಚೀಲು ಕಿರೆ ಒಂದ
ಎರಡುುವರ್ ಸಾವಿ ಮೂರ್ ಸಾವರ ಬಿಳ್ಬೋುದ ಅಷ್ಟೇ ಬಿರು
ಹೌದ ಬ್ರ ಬ್ರ ಭತ್ತದಾಗ ಏನೋ ಟೈಪ್ಸ್ ಇರುತ್ತೆ ಅಂತಾರೆ ಹೌದಬ್ರ ಕ್ರ
ಹಾಬ್್ರೋ ಅದು್ದ ಬುಲೆಟ್ು ಅದೇ ಒಬ್ರು ಮಾರ್ಕೆಟ್ಲ್ಲಿ ಸಿಗ್ತಾವಲ್ಲ ಸಣ್ ಬತ್ತ ದಬ್ ಬತ್ತ ನಚ್ಚೋ ಅಂತ ಏನೇನೋ ಸಿಗುತ್ತೆಬ್ರರು ನಾವ್ ಸಣ್ಣ ಬತ್ತ ಬೆಳತಿವರು ದಬ್ಬತ್ತ ಅಂದ್ರೆ ಬ್ರೋ ಸಣ್ಬತ್ತನ ನಾವ್ ಮ ಮನೆಗೆ ಯೂಸ್ ಮಾಡ್ತೀವ್ರು ಸ್ವಲ್ಪ ನಾವು್ ಮನೆಗೆ ಎತ್ಕೊಂಡು ಮಾರ್ಕೆಟಿಗೆ ಸ್ವಲ್ಪ ಕೊಡ್ತವ್ರು ಅದಕ್ಕೆ ನಾವು ಸಣ್ ಭತ್ತ ಬೆಳಿತೀವಿ ದಬ್ಬತ್ತ ಬೆಳೆಯಕ್ ಹೋಗಲ್ಲೊಬ್ರು ಮನೇಲಿ ಯಾರು ತಿನ್ನಲ್ಲ ಅಂತ
ಹಾ ಬ್ರೋ
ಹ ಅೇ
ಬೇ ಬೇರೆಯವ್ರಲ್ಲ ಸುಮಾರು ಅರ್ಧ ಅರ್ಧ ಎಕರೆ ದಪ್ಪತ್ ಹಾಕೋ್ರೆ ಇನ್ನು ಅರ್ಧ ಎಕರೆ ಸಣ್ಣ ಬತ್ತ ಹಾತಾರೆ ಹ
ಹ
ಆದ್ರೆ ಬ್ರೊ ನಾವು ಹಂಗ ಹಾಕಿಲ್ಲ ಫುಲ್ ಎರಡ್ ಎಕರೆಗೂ ಸಣ್ ಬತ್ನೆೇ ಹಾಕೊಂಡಿದೀವಿ ಮನೆಗ ಮನೇಲ್ಲೂ ತಿಂತಾರೆ ಮತ್ತೆ ಮಾರ್ಕೆಟ್ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಸಣ್ಣ ಬತಕ್ ಆದ್ರೆ ಬ್ರೋಂಚ್ ಸ್ವಲ್ಪ ದುಡ್ ಮಾರ್ಕೆಟ್ಲ್ಲೂ ಪ್ರಾಫಿಟ್ ಸಿಗುತ್ತೆ ದಪ್ಪತ್ತು ಆದ್ರೆ ಯಾರು ಜಾಸ್ಟ್ ಒಂದ್ ತಾಳಲ್ಲ ಒಂದ್ ಕುಂಟಾಲಿಗೆ ಒಂದವರ್ ಸಾವಿರ ಎರ ಅಷ್ಟೇ ದಸ ಅಣ್ ಬತ್್ರೆ ಎರಡ್ವರ್ ಸಾವಿರ ಮೂರ್ ಸಾವಿರ ಹಂಗ್ ಸಿಗುತ್ತೆ ಅವರು ಹಾ ಬದುಕ್ಕೆ
ಹಾ
ಇನ್ನನ್ ಪ್ರ ಸಮಾಚಾರ
ಏನಿಲ್ಲ ಬ್ರೋ ಹೇಳ್ಬೇಕು ನೋಡಿ ಬ್ರರು
ಏನಿಲ್ಲ ಬ್ರರು ಹಂಗೆ ಸ್ವಲ್ಪ ಗದ್ದೆ ಕಡೆಗ್ ಹೋಗ್ಬೇಕಿತ್ತು ಬರು ಸ್ವಲ್ಪ ಕಾಫಿ ಕೊಟ್ ಬರಕ ಆಮೇಲ್ ಮಾಡ್ತನ್ರು
ಹೋಗ್ ಬಂದಿಬರು
ಹಾ ಸರಿ ಭ್ರಾಯ
ಹ್ಮ್ ಸರಿ ಬ್ರೋ